ಹಾ ಕಳ್ಚದ
ಹ ಕೇಳ್ತ ಮಾತ್ರ ಗ
ಈಗ ಯವತ್ತನ ಮಾಡಿ ಮಾಡಿ ತಲ್ನೋವು ಬಂದ್ಬಿಡ್ಟ್ಟದ ಯಾಕತ್
ಕೆಳ ಹಳ್ಬೇಕಾಯ್ತು ಹೋಗಿ ಹನ್ನೆರಡು ಗಂಟೆೆಗೆ ಹಗ್ಗ
ಹ್ಮ ಮಣಿಗಿದ ಕೂಡ ನಾ ಮಣಿಗ ಅಂದ್ಮೇಲೆ ನಿಿದ್ದೆ ಬರ್ ಹ ಆಟಲ ಮೇಲೆ
ಬಾಳಕ ರೈಟ್ ಹೆಂಗಿದ್ದು ಕಣೀಗ
ಭಯನಂದ ನ ಹಾ
ಏ ಇನ್ನುೂ ಹದ್ನೈದು ದಿನ ಬೇಕು್ಬಟು ಅದ್ನಂತ ಹನ್ ಕೇಳಲಿ ನನ್ಗೆ ಹೇಳ
ಯಾರು ಹೇಳಿರಿ ಯಾರು ಹೇಳಿರು ಕೇಳೋ್ರಿಗ ಯನ ಕ್ಯಾಸನ ಬಾಳಕೆ ರೇಟ್ ಬಾಳಕ ರೇಟ್ ಅಂತ ಗ್ರೂಪ್ಲ್ ಹಾಕದೇ ಇಲ್ಲ ಹ್ಮ್ ಗೊತ್ತಿರರು ಯಾರು ಇಲ್ವಲ್ಲ ರಮ ಸಗ ಮ ಸ ಕಷ್ಟ ಅವರು ಇದರು ಕೇಳ್ತಾರ ಅವರು ಅವರು ಇಲ್ವಲ್ಲ ಹ ಹ ಕೇಲ್ಸಿದಾ
ಹಾ ಈಗನಿದೆ
ಗನ್ನ ಮೇಸ್ತಾವಾನಿ ಅಲ್ಲಿಯ ಅಜಿತ್ ಬಂದ್ಬಿಡ ಉಳಕ
ಬಂದು ಬಸ್ ನ ನೀನ್ ತಿಗೋಣ ಒಂದ್ ಹತ್ತು ನಿಮಿಷಕ್ಕೆನಾ
ಇನ್ನೊಂದದ ಅವ್ರಂತರ ಹ್ಮ್ ಹತ್ ಈಗ ಅವನು ಬೇರೆ ಫೋನ್ ಮಾಡ್ಬೇಕು
ಸರಿಗ
ಅಜತ್ ಇದಲ್ಲಿ ಏನ್ ನಿಮ್ಸ ಹತ್ ಗಟ ತಗ ಹ ಹಡಮ ಸರ್
ಟನೇ ಮಾಡ್ದ ಆಗಲ್ಲ ಅದು ಸುಮ್ ನಾವು ಮಾತ ಮಾತ ಹ ಗಂಟೆ
ಇರುವೋ ಹಂಗಯ
ಮಾತಾಡರು ಮಾತಾಡ್ರಿ ಮಾತಡ್ರ ಮಾತಾಡ್ರೆ ಹಬ್ ಮಾತಾಡರು ಮಾತಡ
ಹಾ
ಏಕ
ಅವ್ರ್ಗೆ ಮಾತಾಡ್ರರು ಕೇಳ್ಸತ್ತ ನಿನ್ ಮಾತು.
ನನ್ ಕೇಳ್ಸಿ ಏನು.
ಎಣ್ಣೆ ಕೇಳು
ನನ್ನ ಇನ್ನು ಬರದು ಮೇಲೆ ಇದ್ದಾನ.
ಐದ್ ಗಂಟೆಗೆ ಹೋಗೋಣ ಐದ್ ಗಂಟೆಗೆ ಹೋಗೋಣ ಕೆಲ್ಸ ಸಿಕ್ರೆ ಅಮ್ಮಾವ್ರ.
ಬಸ್ಸು ಅವ. ಕರೆಕ್ಟ ಟೈಮಿಗೆ ಬರ್ತಾನಲ್ಲ ಬಸ್ ಇನ್ಕಂಡಿದೀನಿ.
ಗೊಬ್ಬರ ವೊಯ್ತೀವಿ ಬಾಳ್ ಕಟ್ಗನ್ನ.
ಹ್ಮ್
ಬಾಳ ಕಟಕ ಗೊಬ್ಬರವೊಯ್ತೀನಿ ಅಂದ ಓದು ಓದು ಬಂದ್ ನಿಂತ್ಕಂತ್ವಾನಿ.
ಅವ್ರಗೆನು ಆಳು ಅವ್ರಲ್ಲ ಒಬ್ಬನೇ ಹೋದನವಾ.
ಹ್ಮ್ ಹ್ಮುಇಲ್ಲ ನಿಮ್ ಮಾಮ್ ಮಧ್ಯಾಹ್ನ ಗಂಟ ಹೋಗಿದ್ ನಂತೆ ಅಷ್ಟೇ ಮದುವೆ ಮಾಡಿ.
ಕರ್ಕೊಬಾರ್ದ ಆಯ್ತಾ.
ನೆತ್ತಿಗೆ
ಯಾತಕ್ಕೆ ಬೇಕು ಅಂತಿರಪ್ಪ.
ನಾ ಕರ್ಕೊಂಬದೇ ಸಂನ್ಗಂಟ ಹ ಹೋಗಿ. ಜಗಳ ಆಡೋರು ಮುಖ ಕೀಳಕ್ಕೆ ಕಿತಾಕುದ್ರು.
ಹ್ಮ್ ಎಣ್ಣಿ ಹೊಡೆದಿಲ್ಲ ಮಾದೇ ಎನ್ನಿ ಎಣ್ಣಿ ಹೆಂಗ ಒಡೆದಿಲ್ಲ ಮಾದೇ ನಿನಗೆ ಎಷ್ಟು ಉಳಿಯಿತ್ತು ತೋಡ.
ಪಜು ಬಂಗಿಶೇ ಎಲ್ಲ ಹಾ. ಅಡವಿ ಬಂದಳೋಕ ಸುರಭಿ.
ಬಂದ ಅಲ್ ದೇವ್ರ ಮರ್ಸ್ತ ಮೂಟೆ ಹೊಡ್ಕಳೋ.
ಮಾಲಿಂಗ ಮೊದಲುನಿಂಗ ಹಿಂಗು ಮಾತಾಡದಲ್ಲ ತಿಳ್ಕೋಬಿಡ್ಬೋದು ನಿನ್ನ.
ನಿಂಗ್ ಆ ವಯಸ್ಸಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಹೋಗು ಯಾರು ಇದ್ರೂ ಜೊತೆಗೆ ಒಳ್ಳೆ ಕೆಲ್ಸ ಮಾಡ್ತಾನೆ.
ಹ್ಮ್
ಬರೋರ್ ಹಂಗ್ ಮಾಡಲ್ಲ.
ಆಗಿಂದು ಮಾಡ್ತಾನಲ್ಲೋ.
ಹ್ಮ ಒಂದ್ ಹಾಯುವಾಗಿ ಮಾಡ್ತಾನೆ ಅದ್ಕೇ ಅವನಿಗೆ ತುಂಬು ಸಾಗದು ಕೆಲ್ಸ.
ಇನ್ನು ಆತ್ರೂ ಗುಚ್ಚು ಲವ.
ಹೀ ಯಾರ್ ಆತ್ರುಗುಡ್ತ ಹೋಗಿ ಬ್ಯಾಗ್ ನಾವ್ ಇದಗೋತಿವಿ.
ಕಿಮಳದ
ಕೆಲ್ಸ ಅಲ್ಸಕ್ ಮಾಡಕ್ತಿನಾ ಲೇಟು ಎದ್ ಬರೋದು ಅಷ್ಟೇಯ. ಮಂದ
ನಮ್ಮೂರ್ ಏಳುವರೆ ಏಳು ಮುಕ್ಕಾಲ್ ಬತ್ರಾ.
ಹ್ಮ್ ನಮ್ಮೂರಲ್ಲಿ ಏಳುವರೆ ಆಯ್ತಾ. ನಮ್ಮ ಪರದಾ
ನೀ ಗುರುವಂದಿಯಾ
ಹ್ಮು ಕಾರಿನ್ ಜೊತೆನಲ್ಲಿ.
ಆರೂವರೆ ಆದ್ರೂ ಮಾಡ್ಬಿಟ್ಟು ಹೋಯ್ತಾ ನಲ್ಲ ನಿಮಗ.
ಏ ಓಟೋಯುತನ ಆರೂಗಂಟೆಗೆ ನಾವೇ ಬಂದ್ ಮುಡ್ತೀ ಇಲ್ಲ ಆಸುಖರಿಯತ.
ಇದ್ದ ಅಂದ್ರೆ ಹೆಚ್ಚು ಕಮ್ಮಿ ಅದ್ರೂ ಮಾಡ್ತಾನ.
ನಮ್ ಕೈಲೆ ಆಗ
ನನ್ನ ನೆನ್ನೆ ಪೈಫಸ್ಪೇಟಿಂಗ ನೋಡ್ದ ನೋಡಿಲ್ವಾ.
ಹ್ಮ್ . ಅವ್ರದ್ ನೋಡ್ ಇನೇ ಅವ್ರದ್ ನೋಡ್ತಾನ ಚೆನ್ನಾಗಿತ್ತು ಅಂತಾನೆ ಚೆನ್ನಾಗಿ ಹೊಡಿತಾರಲ್ಲ ಇವರು.
ಯಾರ್ ಮೂರ್ ಜನ ಒಡೆಯರು ಹತನ ಅವ್ಯ. ಮೂರ್ ಜನ ಹೊಡೆಯವ್ರ ನೋಡ್ಯಲ್ಲ ಅವ್ರು.
ಅವನಗ ಒಡದ ಚಂದ ದಸಮನ. ಕುಡಿ ಗಿಡಿ ಕಡ್ರ ನಿದ್ದು ಬಂದಂತ ಅವನಿಗೆ. ಸುಮ್ಮನೆ ಹೊಡತಿದ್ರ ನೋಡಬೇಕು ಅನಿಸುತ್ತಿರುತ್ತದೆ.
ಕ್ರಿಕೆಟ್ ಹಾಡಗರರ
ಹಾ.
ನೋಡ್ಲು ಕಿವ ಐತಿತಿಲ್ಲ ಕೂಡ ಎರಡ್ ಮೂರ್ ವಷ್ಟ ತಿಂದ ಅವನ್ಗೈ. ಟಿ ವಿ ಇದಿದ್ದಿಲ್ಲ ಅವನಗೆ. ಮೂರು ವರ್ಷದಿಂದ ಈಗ ರೆಡಿ ಮಾಡ್.
ಅದ್ನೇ ಕೇಳ್ದಿ ಟಿ ವಿ ಇದ್ದ ಅದೇನು ಅದನ್ನು.
ಎರಡ್ ಮೂರ್ ವರ್ಷ ಟಿವಿ ನೋಡ್ತಾ ಇತಿಲ್ಲ ಬಂದ್ಬಡ್ತೀನಿ ಐತಾಗ ಮಾತಾಡಕ. ಇರ್ ಬಂದ್ ಕುಂತ್ಕ ತಿದ್ನ. ಈ ಟಿ ವಿ ಬಂದ್ಮೇಲ್ ಬರೋದೇ ಇಲ್ಲ ಅಂತ ಅಂದನ.
ಮುು ತಡ. ತಂಡ ರೆಡಿ ಮಾಡಸ್ಕೊಟ್ಟ ಅಂತ ನ.
ರೆಡಿ ಮಾಡ್ತದೆ ಖಾರೆ ಎಂತ.
ಎಲ್ಲೋಗಿದ ಎಲ್ಲಿಂದ ಎಲ್ಲಿ ಎಲ್ಲ ಎಲ್ಲಿ ಎಲ್ಲ ಹದಿರ . ಹಾ. ಹಾ. ಗಟ್ಟಿ ಆಐ್ತಗಮ್ಮಳ. ಹಯ್ದಾ ಎಷ್ಟ ಹಾಕಿದರಿ. ಎ ಕ್ರೇಶ್ ಮೂರುೂ ಪಾಕಿಟಾ. ಒಂದು ಹಾ. ಯಾರ ಯಾರ ಯಾರದ ಅವು. ಅದಲ್ಲ ಕೊಟ್ರಾರಂದ ಕಡೆ ಅಲ್ದ. ಊಟ ಆಯ್ತು ಸರಿ. ಹೂ.
ನೀರೇಕ ಗೊರ. ನ್ ಮಾಡಿ ನ ಪಕ್ಕ ಕಲ್ಸಬಿಟಾನ ಹೊಂಟ್ಬಿಟಾನ.
ಕೇನ ತಕ ಬುಡಾಕನಾ ಜೋಳ ಬುಡಾಕ.
ಜ್ವಾಳ ಬುಡಕನ್ ಏನು ಇಲ್ಲ. ಇ ಯಾಗಟಿ ಬಾರ್ ಅಲ್ವಾ ಅವ್ರಿ ಇದ್ ಮಾಡಕ್ ಬಿರ್ತಾನಂತ.
ಬಿ ಒಡ್ಸೇ ಬಿಸ್ಲು ಕಲ್ಬಿಟ್ಟ ಮೇಲೆ.
ಇನ್ ನಾಳ ತಪ್ಪರ್ ಮಂಗ್ಳೂರ್ ಗಂಟು ಅದೇ ಬಾಳು. ನ ಸಾಂಬಾರ ಅವರು ಹೇಗಿದೆ. ನಾನ ಯನ ಸಂಬಡ್ತೀ ನಮ್ಮ ಕಾಯಕಯ ಅನ್ನೋ ಕೇರಿ ಕಥನ.
ಹ್ಮ್.
ಗೋರ ಆಯ್ತ ಅಾಯಯ್ತ ಐದಾಯ್ತ ಅವ್ರರು ಮಂಗ್ಗಳಾರದ ಅ ಯಾತ್ನೆ ಮಾಡ್ಲ ಅವ್ರು. ಇವತ್ತು ನಾಗ ಯತ್ತನ ಮಾಡ್ತಾರ.
ಯಾವದೋ ಒಂದು ಆಯ್ತಾ ಮಾಡ್ತಾರೋ. ಈಗ ನಮ್ಮೂರ ಒಬ್ಬ ನಾಕಕ್ ಎಕರೆ ಹಾಕ್ಸ ಬಳೆ ನಾಕಕ್ ಎಕರೆ ಒಂದ್ಸ ಸಾಲಾಡ್ ಬಿಟ್ಟು ನ. ನಣೇ ಸೀರಗರು ಒಂದ್ ಎಕ್ರ ಹಕರು ಮಾಡಬೋಬಿಡ್ತು .
ಬೆಳ .
ಹ್ಮ್ ಅಮರ್ಲಿ ಕೆಳಗಣ ಒಂದು ಮಳಗೋಬಡ್ತು ಒಂದ ಜಿನಕ
ಹ್ಮ್
ಇವತ್ಕ್ನೇರ
ಕನ ಆಯನ ತು
ಹ್ಮ ನಂದ್ರ ಈಗ ಮಾಡ ಮಾಡಬೇಕ ಯ ಸುಪರ್ಸಿ ಆೋ ಮ ಅದೇನಂತ
ತ್ರೀ ಅಸ್ಲಾಕನ್ ಇದೇ ಕಾಣ್ಲ
ನೋಡು ನೋಡುುವಂದ
ಸಮಯ ಆಯ್ತು